ಹೆಂ.
ಹಾ ಆರಾಮ್ ನೀವ್ ಆರಾಮದೀರಾ.
ಹಾ ಆರಾಮ್.
ಮನೇಲೆಲ್ಲಾ ಆರಾಮಿದರಾ.
ಹಾ ಆರಾಮ ಇದರ ನಿಮ್ ಮನೆಲಿ.
ಹಾ ಎಲ್ಲಾರು ಆರಾಮಿದರಾ.
ನಾಷ್ಟ ಆಯ್ತಾ.
ಹ್ಮ್.
ನಾಷ್ಟ ಆಯ್ತಾ.
ನಾಷ್ಟ ಮಾಡ್ಬೇಕು ನಿಮ್ದು.
ನಮ್ದು ಆಯ್ತು ಏನ್ ಮಾಡಿದ್ರಿ.
ನಾನು ನಾಷ್ಟ ಇನ್ನ ಮಾಡಿಲ್ಲ.
ಹೌದಾ.
ದೋಸೆ ಮಾಡಿದ್ವಿ ಆದ್ರೆ ನಾನ ಇನ್ನ ತಿಂದಿಲ್ಲ.
ತಿನ್ಬೇಕಲ್ಲ ಆಗ್ಲೇ ಒತ್ತಾಗೈತಿ.
ಹ್ಮ್ ಮಾಡ್ಬೇಕು ಇವಾಗ ಸ್ವಲ್ಪತ್ತು ಬಿಟ್ಟು ಮಾಡ್ಬೇಕು.
ಹೌದಾ.
ಆಮೇಲೆ ಅದೇ ಬೆಳಿಗ್ಗೆ ಎದ್ದ ತಕ್ಷಣ ಇದು. ಬೆಳಿಗ್ಗೆ ಬಿಸಿ ನೀರು ಕುಡಿದೆ.
ಹಾ.
ಇವೆಲ್ಲಾ ಅ ಬೆಳಿಗ್ ಎದ್ದ ತಕ್ಷಣ ನಾವು ಛಾ ಅವೆಲ್ಲಾ ಕುಡಿಬೇಡದ ಅಲ್ಲ.
ಹೌದು.
ಆತರ ಕುಡಿದ್ರೆ ಸುಮ್ಮನೆ ಹ ಹಾ ಇದು ಆರೋಗ್ಯ. ಹಾಳಲ್ಲ.
ಆರೋಗ್ಯ ಹಾಳ್.
ಅದಕ್ಕೆ ಅಂತ ಬಿಸಿನೀರ್ ಕುಡದೇ ಬಿಸಿನೀರು ಕುಡಿದ್ಮೇಲೆ ನಾನು ಒಂದ್. ತಾಸಂತು ಎಣ್ಣೆ ಊಟ ಮಾಡ್ಬಾರ್ದು.
ಹೌದಾ.
ಹಾ ಬಿಸಿನೀರ್ ಕುಡಿದ್ಮೇಲೆ ಸುಮ್ನೆ ಹಾಗೆ ಇದು. ಓ ವ್ಯಾಯಾಮ ಮಾಡಮಂತ ಮೇಲ್ಗಡೆ ಬಂದಿದ್ದೆ.
ಹ.
ಮುಗಿತು ಇನ್ನೇನು. ಮುಗುದಮೇಲೆ ಕ ಕೆಳಗಡೆ ಹೋಗಿ. ಸ್ನಾನ ಮಾಡಿ ಇನ್ನ ಮಾಡ್ಬೇಕು ನಾಷ್ಟ ಎಲ್ಲಾ.
ಹೌದಾ
ಹು ನಿಮ್ಮ ದಿನಚರಿ ಹೆಂಗಿರ್ತತೆ ಬೆಳಿಗ್ಗೆ ಹೊತ್ತು.
ನಮ್ಮದು ದಿನಚರಿ ಬೆಳಿಗ್ಗೆ ಹ. ಮುಂಜಾನೆ ಬೇಗ ಎದ್ದಳ್ತಿವಿ ನಾವು.
ಹು
ನಾನಂತೂ ನಾಲ್ಕೂವರೆಗೆಲ್ಲಾ ಎದ್ಬಿಟ್ಟಿರ್ತೀನಿ ಯಾಕಂದ್ರೆ. ಬೇಗ ಬೇಗ ಎಲ್ಲಾ ಕೆಲಸಗಳೆಲ್ಲಾ ಮುಗಸ್ಕೊಂಡು ಹೋಗಬೇಕಲ್ಲಾ. ದಿನಾ ಕಾಲೇಜಿಗೆ ಅದಕ್ಕೋಸ್ಕರ ಬೇಗಾ ಎದ್ದು ಹಾ. ಮತ್ತೆ. ಬಸೊಳಗ ಎಲ್ಲಾ ಹೋಗೋದಲ್ಲಾ ಮತ್ತೆ ಬಸ್ಸ್ ಸಿಗಂಗಿಲ್ಲ ಲೇಟ್ ಆಗಿ ಹೋಗ್ಬಿಟ್ರ. ಅದಕ್ಕೋಸ್ಕರ ಬೇಗ ಬೇಗ ತಡ ಮಾಡ್ಕೊಂಡ್ಲಾರ್ದ ಎಲ್ಲಾ ಕೆಲಸ ಮುಗಸಕೆಂಡ. ಬೆಳಿಗ್ಗೆ ಎದ್ದು ಅಂಗಳ ಕಸ ಹೊಡೀತೆನಿ ಮನೆ ಒಳಗಲ್ ಕಸ ಹೊಡುತೇನಿ.
ಹು
ಮೂಸರಿ ಎಲ್ಲಾ ಬೆಳಿಗ್ಗೆ ತಿಕ್ಕಾಕ ಆಗಂಗಿಲ್ಲ ಅನ್ಕೊಂಡು. ರಾತ್ರಿನ ತೆಕ್ಕಿಟ್ಟು ಮಕಂಬಿಟ್ಟಿರ್ತೀನ. ಹತ್ತುವರೆ ಆಗಿರ್ತೈತಿ ಅವಾಗ ತಿಕ್ಕತಿರತನಿ.
ಅದು ಅದು ನಿಜಾನೆ ಇವಾಗ ಬೆಳಿ ಮುಂಜಾನೆ ಎದ್ದ ತಕ್ಷಣ ತುಂಬಾ ಕೆಲಸಾ ನಡ್ಬಿಟ್ಟು. ಆದ್ರೆ ಸುಮ್ಮ್ನೆ ತಲೆಗೆ ಒಂಥರಾ ಇದು ಮಾಡದಂಗೆ. ತಲೆ ತಲೆ ಶಾ ಮನಸ್ಸು ಶಾಂತಿ ಇರೋದಿಲ್ಲ.
ಶಾಂತಿ ಇರಂಗಿಲ್ಲ ನಿಜ ಮತ್ತೆ ದಿನಾ ಬೆಳಿಗ್ಗೆ ಎದ್ದ. ನಾ ಸ್ವಲ್ಪ ಕೆಲಸಾ ಎಲ್ಲಾ ಮಾಡಿಕೊಟ್ರ ನಮ್ಮಅಮ್ಮ ನನಗೆ. ಹ ಬುತ್ತಿ ಕಟ್ಕೊಡ್ತಾರಾ ಏನ್. ಚೊಲತ್ನಾಗೆ ಮಾಡಿಕೊಡ್ತಾರ ರೊಟ್ಟಿ ಈ ತರ ಏನಾರ ಮಾಡಕೊಟ್ಟಿರ್ತಾರ.
ಹು
ಅದನ್ನ ಹೋಗಿ ಬೆಳಿಗ್ಗೆ ಹಂಗ ಇಲ್ಲಿಂದ ಏಳು ಗಂಟೆ ಹಂಗ ಬಿಟ್ರ. ಅಲ್ಲಿ ಒಂಬತ್ತು ಗಂಟೆ ಹಂಗ ಹೋಗಿರ್ತಿನ ಕಾಲೇಜ್ ಒಳಗ ಒಂಬತ್ತು ಗಂಟ. ಲ್ಲೆ ಹೋಗಿ ಅಲ್ಲೇ ಒಂದ್ ಹತ್ತ ನಿಮಿಷ ಕುತ್ಕೊಂಡು ನಾಷ್ಟ ಮಾಡ್ಕಂಡು. ಕ್ಲಾಸ್ಗೆ ಕುಂದ್ಕಂತತಿನಿ. ಎಲ್ಲಾ ಮುಗದ್ಮೇಲೆ ಅವಾಗ ಏನ. ಅಂದ್ರೂ ಸ್ವಲ್ಪ ಬಾಳ ಸುಸ್ತ ಆಗ್ತೈತಿ ಮತ್ತೆ ಬೆಳಗ್ಗೆ ಬೇಗ ಎದ್ದ. ಏಳದೊಂದು ಮತ್ತ ಬಸ್ಸ್ ಒಳಗ ಹೋಗೋದಲ್ಲ.
ಹು
ಸುಸ್ತ ಆಗ್ತತಿ ಏನ್ ಮಾಡಕ್ ಆಗಲ್ಲಾ ಜೀವನ ನಡೆಸ್ಬೇಕಲ್ಲ.
ಆ ಮತ್ತೆ ಓದಬೇಕಷ್ಟೆ ಹೆಂಗನ ಮಾಡಿ ಓದ್ಬೇಕು ಆಮೇಲೆ ನಿಂದು ದಿನಪೂರ್ತಿ ನಿನ್ನ ಹವ್ಯಾಸಗಳು ಏನ ಅದಾವು. ಅಂದ್ರ ಇವಾಗ ನಂದ ಹೇಳ್ತನಿ ನೋಡು ಬೆಳಿಗ್ಗೆ ಎದ್ದೋಳಬೇಕಾ.
ಹಾ
ಅಂದ್ರೆ ಜಲ್ದಿ ಎದ್ದೋಳಬೇಕು ಜಲ್ದಿ ಎದ್ದಿಲ್ಲಾ ಅಂದ್ರೆ ಮತ್ತೆ. ಸೋಂಬೇರಿತನ ಇರ್ತತೆ ದಿನಾ ಪೂರ್ತಿ.
ಹೌದು! ನಿಜಾ ಅದು.
ಅದಕಂತಾನೆ ಸ್ವಲ್ಪ ಜಲ್ದಿ ಎದ್ದಳ್ಬೇಕು ಆಮೇಲೆ. ನಾನು ಹೇಳಿನಲ್ಲ ಬಿಸಿನೀರು ಕುಡಿತನ್ನ ಅಂತ ಸ್ವಲ್ಪ ಆರೋಗ್ಯ ಕಾಪಾಡೋದಿಕ್ಕಆಗಲ್ಲ. ಆಮೇಲೆ ಆ ಬುಕ್ಗಳು ಓದ್ತೀನಿ
ಹ್ಮ್
ಬುಕ್ಕುಗಳು ಓದಿದ್ರೆ ಲೆಕ್ಂದ್ರೆ ಇವಾಗ ಎಲ್ಲರು ಬರ್ದಿರ್ತಾರಲ್ಲ. ಜೀವ್ನ ಜೀವ್ನದ ಬಗ್ಗೆಅಲ್ಲಾ ಹೇಗಿರಬೇಕು ಹೇಗಿಲ್ಲ ಅಂತ. ಆ ಬುಕ್ಗಳು ಓದ್ತೇನೆ ಆಮೇಲೆ ಸ್ವಲ್ಪ ಕ ಕಾ ಏನದು ಏನಂತಾರ ಅದನ್ನ ಬಣ್ಣ ಬಣ್ಣ ಹ್ಮ
ಚಿತ್ರ ಬಿಡಿಸತೀಯಾ
ಹಾ
ನನಗೂ ಆ ಅಭ್ಯಾಸಗಳು ಬಹಳ ಇಷ್ಟ ಗೊತ್ತಾ ನಾನು ಚಿತ್ರ ಬಿಡಿಸ್ತೀನಿ. ಪುಸ್ತಕಗಳನ್ನು ಓದ್ತೀನಿ ನನ್ ನಾನ್ ಇವಾಗ ಓದ್ತಿರಾ ಬುಕ್. ಯಾವುದಂದ್ರ ಭಾರತದ ಸಂವಿಧಾನ ಆದ್ರ ಬಗ್ಗೆ ತಿಳ್ಕೊಬೇಕು. ಬಾಳ ಇಷ್ಟ ಆಯ್ತ್ ನನಗೆ ಯಾಕಂದ್ರ ಇವಾಗಿ ಇನ್ನ. ಇವಾಗಿನ ಪರಿಸ್ಥಿತಿ ಹೆಂಗ ಆಯ್ತಂದ್ರ. ಎಲ್ಲಾ ಅದಿಗೆಟ್ಟು ಹೋಗಿಬಿಟ್ಟೈತಿ ಸಂವಿಧಾನ ಎಲ್ಲಾ.
ಅದೇನೆ ಜಾಣಿ ಯವ್ವ. ಯಾಕೋ ಎಲ್ಲಾ ಮತ್ತೆ ಓ ಪರಿವರ್ತನ್ ಆಗ್ಬೇಕು ಅನ್ಸಕತ್ತತ್ತ. ಯಾಕಂದ್ರೆ ಓ ಇವಾಗ ನೋಡ್ ಇದು.
ಇವಾಗ ಇವಾಗ ಜಾತಿಗಳ ಜಗಳ.
ಹಾ. ಆಮೇಲೆ ಇದು ಓದೋದಿಕ್ ಕೂಡ ಹತ್ತು. ಹತ್ತು ವರ್ಷ ಆಯ್ತು ಹತ್ತಲ್ಲ ಇನ್ನು ಹದ್ನೈದು ವರ್ಷಾನೇ ಆಯ್ತು. ಅವೇ ವಿಷಯಗಳ ಬಗ್ಗೆನೇ ಓದ್ತಾ ಇದೀನಿ.
ಹೌದು ಏನು ಸುಧಾರಣೆ ಆಗಿಲ್ಲ.
ಏನು ಉಪಯೋಗನೇ ಇಲ್ಲ ಅದು ಓದಿದ್ರೆ ಕೂಡಾನು.
ನಾವ್ ಇಷ್ಟು ಓದ್ತೀವಿ ನಮ್ಗ ಅದೇನ್ರ್ಯ. ಉ ಉಪಯೋಗ ಆಗುತ್ತಾ ಮುಂದೆ ಏನು ಉಪಯೋಗ ಆಗಲ್ಲ ನಮ್ದ ಹೌದು
ಜಾಸ್ತಿ ಉಪಯೋಗ ಇರೋದಂದ್ರೆ ಇದು ಕಂಪ್ಯೂಟರ್ ಶಿಕ್ಷಣ.
ಹೌದು.
ಆಮೇಲೆ ಇದು ಅ ಆಧುನಿಕದ ಬಗ್ಗೆ. ಅದರ್ ಬಗ್ಗೆ ಅಲ್ಲ.
ಹು
ಇದು ಸುಮ್ನೆ ಏನೇನು ಹೇಳ್ತಿರ್ತಾರ ಮುಂದೆ ನಡೆದಿರೋದೆಲ್ಲ ಹೇಳ್ತಿರ್ತಾರ. ಅದೇನು ಮುಂದೆ ಉಪಯೋಗ ಕೂಡ ಇಲ್ಲ.
ಹೌದು ನಿಜ.
ಇವಾಗಿಂದು ಆಧುನಿಕ ಜೀವನದಲ್ಲಿ ಹೇಗಿರಬೇಕು ಅಂತ ಹೇಳಿಕೊಡಬೇಕಲ್ಲ.
ಹೌದು.
ಅದ್ ಬಿಟ್ಟು ಬೇರೆ ಎಲ್ಲಾ ಇದಾವ ಅಂದ್ರದ್ದೆ. ಬದಲಾವಣೆ ಆಗ್ಬೇಕು ಎಲ್ಲಾ ವಿಷಯಗಳೆಲ್ಲ.
ಹೌದು ಬದ್ಲಾವಣೆ ಬದ್ಲಾವಣೆ ಜಗತ್ತಿನ ನಿಯಮ ಅಂತಾರಲ್ಲ.
ಹ್ಮ್.
ಆ ಬದ್ಲಾವಣೆನ ಆಗವಲ್ದಲ್ಲಾ ಈ ಜಗತ್ತೊಳಗ.
ಹ್ಮ್. ನನಗ ಹಂಗ ಅನ್ಸದ ನೀನ್ ಹೇಳ್ತ ನೀನ್ ಓದ್ತಿರೋ ಪುಸ್ತಕ. ಸ್ತಕ ಒಳ್ಳೇದೈತೆ.
ಹೌದು ಇದು ಜಾತಿದು. ಮತ್ತೆ ಶ್ರೀಯ ಶ್ರೀ ಪುರುಷ ಈ ತರ ತಾರತಮ್ಯ ಎಲ್ಲಾ ಇರಬಾರ್ದು.
ಹ್ಮ್.
ಎಲ್ಲರೂ ಸಮಾನರು ಅನ್ನದು. ಯಾಕ ಜನದ ಜನರ ಮೈಂಡ್ ಒಳಗ ಯಾಕಿದ ಅರಿವು ಬರವಲ್ದು ಗೊತ್ತಿಲ್ಲ ನನ್ಗೆ. ಯಾಕದನ್ನ ಆ ಮರ್ತ ಬುಟ್ಟಾರ ತಾರತಮ್ಯ ಮಾಡ್ಬಾರ್ದು. ಸಮಾನತೆ ಇರ್ಬೇಕು ಅನ್ನೋದ ಮರ್ತ್ ಬಿಟ್ಟಾರ.
ಮರ್ತೋಗಬಿಟ್ಟಾರ ಏನ್ ಏನ್ ಮಾಡ್ಬೇಕೋ ಗೊತ್ತಿಲ್ಲ. ಅವ್ರ ನಾವು ಬದ್ಲಾಯ್ಸಕಂತೂ ಆಗೋದಿಲ್ಲ ಅಟ್ಲೀಸ್ಟ್ ನಾವು. ಈ ಓದಿಂದಾನ್ ಬದ್ ಬದ್ಲಾಯಿಸ್ಬೇಕು ಆವಾಗಿಂದಾನ.
ಬರಲ್ಲ.
ಹಾ.
ಈಗಿನ ಪ್ರಜೆಗಳೇ ಅಲ್ಲ ಮು ಈಗಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳೇ. ಅದು ಅದುನ್ ಅದು ಮತ್ತ. ತರ ಸತ್ಯ ಅದಕ್ಕೆ ನಾವ ಏನಾದ್ರು ಒಂದ್ ಸುಧಾರಣೆ ತರ್ಬೇಕು ಇಲ್ಲಾಂದ್ರ ನಮ್ಮ ಭಾರತ ಲಾಸ್ಟಿಗ ಹೋಗ್ಬಿಡ್ತೈತೆ. ಕೊನೆಗ ಹೋಬಿಡತೈತೆ. ಬೇರೆ ಬೇರೆ ರಾಜ್ಯಗಳು ಬೇರೆ ರಾಷ್ಟ್ರಗಳು ಎಲ್ಲ ಹೆಂಗಿದವು. ನಮ ರಾಷ್ಟ್ರ ಯಾಕ್ ಹಿಂಗ ಇಲ್ಲಿ. ನಮ್ಮ ರಾಷ್ಟ್ರ ಒಳಗ ಜಗ್ಗು ಜನ ಇರದು ಜನಸಂಖ್ಯೆ ಜಗ್ಗು.
ಜನಸಂಖ್ಯೆ ಇರದು ಆಮೇಲೆ ತುಂಬಾ. ಕೊಳೆ ಇರೋದು ಕೂಡ ಇಲ್ಲ ಎಲ್ಲಿ ನೋಡಿದ್ರ ಪ್ಲಾ ಪ್ಲಾಸ್ಟಿಕ್ ಕವರ್ಗಳು. ಬಾಟ್ಲಿಗಳು ಕಸ.
ಮಾಲಿನ್ಯ ಎಲ್ಲಾ ಕಡಿಮೆ ಮಾಡ್ಬಕು.
ಹಾ.
ಇನ್ನೊಂದು ಹೆಂಗ್ ಆಬಿಟ್ಟೈತ ಗೊತ್ತಾ ಈ ಪ್ರಪಂಚ ಎಲ್ಲಾ ಎಲ್ಲಾ ನಿಂತಿದ್ಮ್ಯಾಲೆ ಬರೀ ಗುಳಗಿ ಮ್ಯಾಲ ನಿಂತಾರ ಬರೀ ಔಷಧಿ. ಔಷಧಿ ಮ್ಯಾಲ ನಿಂತ್ಬಿಟಾರ. ಆರೋಗ್ಯ ಚೊಲ ಚೊಲೋ ಫುಡ್ ಆ ಏನ್ ತಿನ್ಬೇ ಕು ತರ್ಕಾರಿಗಳ ತಿನ್ಬೇಕು ಅದು ಯಾರ ಮಯ ತೆಲಿ ಒಳಗೂ ಇಲ್ಲ. ಬರೀ ಇವಾಗ ಏನಾದ್ರೂ ತಿನ್ಬಕಿ ತಿನ್ಬಕಿಲ್ಲ ಆ ತಿನ್ನದ್ ಬಿಟ್ಟು ಇಲ್ಲ ಗುಳಗಿ ತಗೊಂಡೆ ಅಂದ್ರೆ ಏನ್ ಹೇಳ. ಏನ್ ಉಪಯೋಗ ಬರ್ತತಿ ಹೇಳ.
ಆಮೇಲೆ ಹ್ಮ್ ಸ ಸರಿಯಾಗಿ ನಿದ್ದೆ ಮಾಡಿ. ಕರೆಕ್ಟ್ ಅ ನ ಸರಿ ಸರಿ ಸಮಯವಾಗಿ ಮಲ್ಕೊಂಡು.
ಹೌದು.
ಯಾವ್ದ ಊಟ ಚೆಂದು.
ಹ್ಮ್.
ಸರಿಯಾಗಿ ನಾವು ವ್ಯಾಯಾಮಗಳು ಮಾಡ್ಕಂತ ಹೋಗೀವ್ ಅಂದ್ರೆ
ಹೌದು.
ಚೆನ್ನಾಗಿರ್ತತೆ ಆಮೇಲೆ..
ಅವಾಗ ಆತರ ಏನಾರ ಇದ್ರ ಈ ತರಾ ಕಾಯಿಲೆಗಳ ಇರಂಗೆ ಇಲ್ಲಾ ಹೃದಯ ಕಾಯಿಲೆ ಮತ್ತೆ ಮಧುಮೇಹ ಇಂಥವಕ್ಕೆಲ್ಲಾ.
ಹುಂ ಹುಂ
ಇರಂಗೆ ಇಲ್ಲಾ ಜಾಗನ ಇರಾಂಗಿಲಲ್ಲಿ. ಇನ್ನೊಂದ ಇಲ್ಲಿ ಮತ್ತ ಇಂಡಿಯಾ ಒಳಗ್ ಯಾಕ ಮಲೇರಿಯಾ ಸಂಖ್ಯೆ ಜಾಸ್ತಿ ಗೊತ್ತೆನ.
ಹಾ.
ಮಲೇರಿಯಾ ಬರೋದ ಹೆಂಗಂದ್ರ. ಒಂದು ಹೆಣ್ಣು ಸೊಳ್ಳೆಯಿಂದ ಬರ್ತೈತ್ ಮಲೇರಿಯಾ.
ಹುಂ
ಅದು ಇವ್ರು ಎಲ್ಲಿ ನೋಡಿದ್ರು ಮತ್ತೆ ಚರಂಡಿಗಳೆಲ್ಲಾ ಕೊಳಕಿರ್ ವು ಎಲ್ಲಿ ನೋಡಿದ್ರು ಕೂಡ ಬರೀ ಗಲೀಜಲಾ. ಅದಕ್ಕೋಸ್ಕರ ಅವು ಮತ್ತೆ ಗಲೀಜ ಮತ್ತೆ ಸೊಳ್ಳೆಗಳಿಗೆ. ಹುಟ್ಟಾಕ ಸೊಳ್ಳೆ ಹುಟ್ಟದ ಗಲೀಜ ಒಳಗೆಲ್ಲಾ ಮತ್ತ ಅಲ್ಲಿಂದಾ. ಮತ್ ಮಲೇರಿಯಾ ಜಾಸ್ತಿ ಆಗುತ್ತಾ ಮಲೇರಿಯಾ ಮತ್ ಅದು ಮಲೇರಿಯಾ ಅದು. ಎಲ್ಲರಿಗೂ ಹರಡೊ ಅಂತ ರೋಗ ಅದು. ಒಬ್ಬ್ರಿಗೆ ಇದ್ದು ಹೋಗಂಗಿಲ್ಲದ ಎಲ್ಲರಿಗು ಹರಡ ಅಂತಾ ರೋಗ ಮತ್ತೆ ಅದು ಬಂತ. ಅತ್ತಂದ್ರೆ ಮತ್ತೆ ಎಲ್ಲಾ ಮನುಷ್ಯರು ಏನ್ ಗೊತ್ತಾ. ಇ ಇದು ಈ. ಭಾರತದೊಳಗ. ವರ್ಷಕ್ಕ ಮಲೇರಿಯಾ ಇಂದನ ಆರ್ ಸಾವಿರ ಜನದ ಹಂಗ್ ಐತಿ ಸಂಖ್ಯೆ ಸಾಯದ್.
ಯಾವಾಗ್ಲೂ ಮಲೇರಿಯಾ ಮಲೇರಿಯಾ. ಅದು ಒಂದು ಇವಾಗ ಇದು ಒಂದು ಬಂದ್ಬಿಟ್ಟೈತಲ್ಲಾ. ಏನಾದ? ಕ್ಯಾನ್ಸರ್.
ಮಾತ್ರ ಹೇಳಕ್ ಆಗಂಗಿಲ್ಲ ಗೊತ್ತಾ ನಾನು. ಕ್ಯಾನ್ಸರಿನವು ಔಷಧಿಗಳೆಲ್ಲಾ ಓದ್ತೀನಿ ನಾನ್ ಔಷ್. ಔಷಧಿಗಳದ್ದು ಇದು ಮಾಡಿದ್ದು ಯಾಕಪ್ಪ ಕಾರಣ ಅಂದ್ರ ಮುಂದ. ನಡೆಯದೆಲ್ಲ ಔಷಧಿ ಮ್ಯಾಲೆನ ಅದಕ್ಕೋಸ್ಕರ ಈ. ದಾರಿ ಇಡ್ದೇನಿ ನಾನು ಇಲ್ಲಿ ಈಗ. ಪ್ರಪಂಚ ಒಳಗ ಮೇನ್ ಬೇಕಾಗಿದ್ದೇನೆ ಇವಾಗ ಜನ ಕೆಲ್ಲರ್ಗೆ ಏನೇನ್ ಬೇಕಾಗುತ್ತಾ ಬಟ್ಟಿ, ಔಷಧಿ. ಊಟ. ಅದಕ್ಕೋಸ್ಕರ ಇವಾಗ ಯಾರ್ಯಾರೂ. ಒಳ್ಳೆ ಪಾತ್ ಇಡೀ ಒಳ್ಳೆ ದಾರಿ ಯಾವ್ದ. ಅಂದ್ರೆ ಇವಾಗ ಇವ ನೋಡು, ಬಟ್ಟಿದೊಂದು ಯಾರು ಬಟ್ಟಿ ಎಲ್ಲ ಚೆನ್ನಾಗಿ ವ್ಯವಹಾರ ಮಾಡತಾರೆ ನೋಡು.
ಹೌದು ಸರಿ ನಾನು. ಹ್ಮ್ ಸರಿ
ಹೌದಾ ಸರಿ ತಗೋರಿ.